ಆರಾಮ ಅದಿ ರೇನ್ರಿ ನಾವು್ ಆರಾಮ ಅದಿವ ನೋಡ್ರಿ ಎಲ್ಲಿಂದ ರೀ ಮಾತಾಡ್ತಾ ಇರೋ ನೀವು
ನಾವು ಇಲ್ಲೇ ನೋಡ್ರಿ ಶಾಪುರ್
ಹೌದಾ
ಹಾರಿ
ಶಾಪುರಿಂದ ಮಾತಾಡ್ತಾ ಇರೋದಾ
ಹಾ ಶಾಪೂರಿಂದ ನೋಡ್ರಿ
ಅವು ಮತ್ತೆ ಹೇಗೆ ಇದೆ ರೀ ನಿಮ್ ಸೈಡ್ ವಾತಾವರಣ
ಈ ಸೈಡ್ ಚಲೋ ಐತಿ ನೋಡಿ ಚೊಲೋ ಐತ ನೋಡ್ರಿ
ಹೌದಾ ಮತ್ತೆ ಮಳೆ ಬೆಳೆ ಹೆಂಗ ಐತ್ರಿ ನಿಮ್ಮ ಸೈಡ್
ನಮ್ ಸೈಡ್ ಮಳೆ ಬರವಲ್ದು ರೀ
ಹೌದೇನ್ರೀ ಮತ್ರಿ ಹಲೋ
ಹಾರಿ
ಆ ಮತ್ತೆ ನಿಮ್ ಸೈಡ್ ಏನಾದ್ರು ಹಲವಾರು ಸಮಸ್ಯೆಗಳಿದೆಯಾ
ನಮ್ಮ ಸೈಡು ಸಮಸ್ಯೆಗಳಂದರೆ ಬಿಸಿಲು ಜಾಸ್ತಿ ಇದೆ ನಮ್ ಸೈಡ್ ಭೊಳ್ ಬರಿ ಬಿಸಿಲು ಫುಲ್ ಬಿಲ್ಸು ಐತಿ ನೋಡ್ರಿ
ಫುಲ್ ಬಿಸಿಲು ಐತಿ ಏನ್ರೀ
ಹಾ ಹೌದ್ರಿ
ಮತ್ತೆ ನಿಮ್ಮಲ್ಲಿ ಬಿಸಿಲಲ್ಲಿ ಹಲವಾರು ತರಗಳ ಬಿಸಿಲು ಇದೆಯಾ
ನಮ್ ಕಡೆ ಬಿಸಿಲ ಅಂದ್ರೆ ಇವಾಗ ನಲವತ್ತು ಎರಡು ನಲವತ್ತು ಮೂರು ಅಂತ ಅಂತ ಪರಿ ಡಗ್ರಿ ಸೊಲ್ಯೂಷ ಹೊಗ್ ಮಧ್ಯಾಹ್ನ ಹನೆರಡನಿಂದ ಮೂರ ನಾಲ್ಕು ಗಂಟೆ ತನಕ ಅಷ್ಟು ಬಿಸಿಲ ಇರತ್ತರೀ ನಮಗ
ಹೌದಾ
ಮಳೆ ಅಂದ್ರ ಮೋಡಗಳ ಕಾಣ್ತಾ ಇಲ್ಲ ಆಕಾಶದಲ್ಲಿ ಮೋಡಗಳ ಕಾಣ
ಹಾ ಹಾ ಅಲ್ಲರಿ ನಂದು ಒಂದ ಆರವತ್ತ ಎಕರೆ ಹೋಲ ಐತ್ರಿ.
ಆರವತ್ತ ಎಕರೆ
ಹಾ ಆರವತ್ತ ಎಕರೆ ಹೋಲ ಐತ್ರಿ ನಲವತ್ತ ಎಕರೆ ತೋಟ ಐತ್ರಿ. ಒಂದ ಮೂರ ಫ್ಲಾಟ್ ಐತ್ರಿ. ನಂದ ನಲವತ್ತ ಎಕರೆ ತೋಟದಾಗ ಮಾವಿನ ಹಣ್ಣ ಹಾಕೆನ್ರೀ.
ಅದು ನಿಮ್ಮ ಸ್ವಂತ ಅನ್ರಿ ಆರವತ್ತು ಎಕರೆ ನಲವತ್ತು ಎಕರೆ
ಹಾ ಎಲ್ಲಾ ನಮ್ಮ ಎಲ್ಲ ಸ್ವಂತ ನೋಡ್ರಿ ನಮ್ದ ಮುತ್ತಾತನಿಂದ ಬಂದಿರೋದು.
ಆ ಮುತ್ತಾತನಿಂದ ಅಷ್ಟ ಅಷ್ಟ ಎಕರೆ ಆಯ್ತೇನ್ರಿ.
ಹಾ ರೀ ಮುತ್ತಾತಿನಿಂದ ಬಂದಿರೋದದು.
ಅಂದ್ರೆ ನಿಮಗ ಅರವತ್ತ ಎಕರೆ ನಲವತ್ತ ಎಕರೆ ಇದು ಯಾವ ಮಣ್ಣು ಇರುತ್ತೆ ನಿಮ್ಮ ಹತ್ತಿರ ಯಾಕ ಯಾ
ನಮ್ಮ ನಮ್ಮ ಕಡೆ ಒಂದ್ ಕಡೆ ಕರಿ ಮಣ್ಣು ಕೆಂಪು ಮಣ್ಣು ಮತ್ತೆ ಏ ಇವೇರೀ ಜೆಡಿ ಮಣ್ಣು ಅವೆಲ್ಲ ಇರ್ತವೆ ನೋಡ್ರಿ ನಮ್ಮ ಸೈಡ್.
ಅಂದ್ರೆ ಇವಾಗ ನಿವು ತೋಟ ಹೋಲದಾಗ ಆರವತ್ತು ಎಕರೆದಾಗ ಏನ ಏನ ಬೆಳಸಿರೀ.
ನಮ್ಮ ಕಡೆ ಹೊಲ್ದಾಗ ಹತ್ತಿ ಹಾಕತೇವ್ರಿ. ಜೋಳ ಹಾಕ್ತೀವಿ ಸಜ್ಜೆ ಹಾಕ್ತಿವಿ.
ಎಂಟ ಟ್ಯಾಕ್ಟರ್ ಇದಾವರೀ.
ಎಂಟ ಟ್ಯಾಕ್ಟರ್
ದಾವ್ರೀ ಏಳು ಲಾರಿ ಅದಾವ ಎರಡ ಟಿಪ್ಪರ್ ಅದಾವ.
ಅದು ಶ್ರೀಮಂತರ ಬಿಡ್ರಿ ಪೂರ ಶ್ರೀಮಂತರ ನಿವ
ಹೂರೀ ಊಡಾಗ ಗೌಡ್ರ ಅಂತ ಹೆಸರು ಆಗೇವಿರಿ ನಮ್ಮ ಊರಾಗ ಗೌಡರ ಅತಾ ಕರಿತಾರೀ ನಂಗ
ನಾವು ಹತಾ ಪರ ಅಂದ್ರ ಒಂದು ಎಷ್ಟು ಒಂದು ಹತ್ತು ತ್ತು ನಿಮ್ಮ ಮಕ್ಕಳ ಮೊಮ್ಮಕ್ಕಳ ಮೊಮ್ಮ ಕ್ಕಳರ ತನ ಕುಂತ ತಿಂದರು ಕರಗಲ್ರೀ.
ಇಲ್ರೀ ಅಂತದೇನ ಕರಗಲ್ರೀ. ಫುಲ್ ಶ್ರೀಮಂತ ಇದ್ರೆ ನಮ್ಮ ಗಾಗ ಹೆಣ್ಣ ಹುಡ್ಕಕತ್ತಾರ ನಿಮ್ಮ ಸೈಡ್ ಹೆಣ್ಣ ಗಿಣ್ಣ ಸಿಕ್ತಾರೇನ್ರೀ.
ರೀ ನಮ್ಮ ಸೈಡು ಹೆಣ್ಣ ನನ್ನಗೇನ್ ಗೊತ್ತಾತ್ರೀ ನಾ ಇನ್ನ ಕಾಲೇಜ್ ಹೋದಕೋತ್ತಿನಲ್ರೀ ನಾನ್.
ಹೌದೆನ್ರೀ ಯ ಅಲ್ಲಿ ಕಾಲೇಜ್ ಗಿಲೇಜ್ದಾಗ ಯಾರಾರ ನಮ್ಮ ಮಗನು ಈ ಕಾಲೇಜ್ ಓದಕ್ತನ್ರೀ. ದೊಡ್ಡ ಗೌಡ್ರಿ ಮದ್ವೆ ಮಾಡ್ಕೊಡ್ಬೇಕ ಅಂತ ಇದ್ರೀ ಹೋದ್ರ ಹೊಲಿ. ಐದ ಕೆಜಿ ಬಂಗಾರ ಹದಿನೈದ ಕೆಜಿ ಬೆಳ್ಳಿ. ಓ ನಂದ ಹೋದ್ರೆ ಹೋಲಿ ಇಪ್ಪತ್ತ ಎಕರೆ ಹೊಲ ಕೊಡ್ತೇನ್ರೀ ಅವ್ನಿಗ
ನೋಡ್ರಿ ಈ ಕಾಲ್ದಾಗ ನಾವು ನಮಗಂತ ನಮಗೇನು ಹೇಳ್ತರಿ ನಾವು ಅಂದ್ರೆ ನಿಮ್ಮ ಇಲ್ಲಿ ಬಂದು ನೋಡ್ಕೊಂಡು ಹೋಗಬೇಕ್ರೀ ಒಂದ್ ಸಲ ನೀವ
ಹ್ಮ ಅದೇರೀ ಮನೆತನ ಚಲೋ ಇರ್ಬೇಕ್ರೀ ಮದ್ವಿ ಮಾಡಾಕ. ಎಷ್ಟೆ ಆದ್ರೂ ಬೇರೆ ಕಡೆಯಿಂದ ಬರೋ ಹುಡುಗಿ ಅಲ್ರೀ. ಬೇರೆ ಕಡೆಯಿಂದ ಬರೋ ಹುಡ್ಗಿರೀ ನಮ್ಮ ಮನಗ ಹೊಂದ್ಕೊಬೇಕು ಚಲೋ ಇರ್ಬೇಕ ಕು ಮತ್ತೆ ನಮ್ಮ ಚಲೋ ನೋಡ್ಕೊಬೇಕು ನಮ್ಕಿಂತ ನಮ್ಮ ಮಗಗ ಚಲೋ ನೋಡ್ಕೊಬೇಕು. ಅದಕ್ಕೆ ನಾ ನಿಂಗ ಹೇಳ್ತಾ ಇರೋದು.
ನೋಡ್ರಿ ನಮ್ಮ ಕಡೆ ಅಂದ್ರು ನಮಗ ಗೊತ್ತಿರಲ್ಲರೀ. ನಿಮ್ಮ ಸೈಡು ನಿಮ್ಮ ನಿಮ್ಗ ಬೇಕಾಗಿರೋ ಹುಡುಗೀರನ್ನ ನಿಮ್ಮೂರಲ್ಲಿ ಉತ್ಕಾಡಿಕೋದು ಒಳ್ಳೇದರೀ ಅದ. ಹ
ಅಲ್ಲ್ರೀ ಅಲ್ಲ ನಿಮ್ಮ ಕಾಲೇಜಗೇನೋ ಏನೋ ಇವರ ಅದಾರಲ್ರೀ. ಪ್ರಸನ್ನ ಸರ್
ಬಸ್ಸನ್ನ ಸರ್ ಹೌದ್ರೀ ಹ
ಆರೀ ಆವ ಇಲ್ಲಿ ಊರಾಗ್ರೀ ನಮಗಾ ಹೊಲ್ದಗ ಕಳು ಗಿಳು ಮಾಡಿ ಅವನ್ ಅದ ಈಗ ಕೊಳು ಮಾಡ್ಕೊಂಡು ಏಳ್ ಎಂಟ ಲಕ್ಷ ರೂಪಾಯಿ ತಗೊಂಡ ಹೋಗಿ ಅ ಬ್ಯಾಂಕ್ಗ ಹಾಕಿ ಈಗ ದೊಡ್ಡ ಶ್ರೀಮಂತ ತ್ತಾಗಿ ಬಿಟ್ಟನ್ರೀ.
ಮತ್ತೆ ನೀವ್ ಕೊಟ್ಟಿರಂದ್ರೆ ನೀವ್ ಅಂತ ಒಳ್ಳೆಯವರೀರ್ಬೇಕು ಅವ್ರು ತಕೊಂಡ ಹೋಗ್ಯಾರಂದ್ರೆ ಏ
ಇಲ್ರೀ ನಾವ ಕೊಟ್ಟಿಲ್ರೀ ಕೊಳ ಮಾಡ್ಕೊಂಡ ಹೋಗ್ಯಾರ. ಪೊಲೀಸ್ ಕೇಸ್ ಹಾಕಿವ್ರೀ ಎಲ್ಲಾ ಹಾಕಿವಿ ಪಾಪಾ ಅಂತೇಳಿ ಸುಮ್ನೆ ಓಲ ಅಂತ ಬಿಟ್ಟ್ಬಿಟ್ಟೇವ್ರಿ.
ಹೌದನ್ರೀ.
ಹಾರಿ ಮತ್ತ ರೀ ನಿಮ್ಮ ಸೈಡ್ ಬೆಳೆಗಳು ಮತ್ತೆ ಗಿಡಗಳು ಮತ್ತೆ ಹಲವಾರು ತರದ ಪ್ರಾಣಿಗಳು ಹೆಂಗಿದವ್ರೀ.
ನಮ್ಮ ಕಡೆ ಮಳಿ ಬರ್ಲಾರದಕ್ಕ ಏನ್ ಏನು ಇಲ್ಲ ನೋಡ್ರಿ ಈ ಕಡೆ ಎಲ್ಲಾ
ಹಾ
ಗಿಡಗಳ ಬರ ಬೆಳವಲೂ ಆ ನೀರು ಅಂ ತ್ರು ನೀರು ಕಡಿಮೆ ಆಗ್ಯಾವ ಕ್ಯಾನಲ್ದಾಗ ನೀರು ಕಡಿಮ ಆಗ್ಯಾವ. ಹ ಇಲ್ಲಿ ರೈತರಾಂತ್ರು. ತುಂಬಾ ಕಷ್ಟ ಕೊಡಕತ್ತಾರ ಅವ್ರಿದ್ರೇ ಸ್ಟ್ರೈಕ್ ಗಳ ನಡಾಸಕ ತ್ತರ ಸರ್ಕಾರಕ್ಕೆ ಪತ್ರ ಬರೇಯಕ್ತಾರ. ಅವರು ಎಷ್ಟು ಒಂದ ತಿಂಗಳಿಂದ ಮನೆಗ ಕುಂತಾರೆ ಅವರು ರೈತರು ಹೊಲ್ದಕ್ಕ ಕೆಲಸ ಮಾಡಕಂದ್ರೆ ಮಳೆ ಬರೋಲ್ದ ರೀ ಮತ್ತೆ ಇದು ಬಿಸಿಲ ನೋಡಿದ್ರೆ ಬಿಸಿಲ ಜಾಸ್ತಿ ಐತಿ. ತಿ ಅ ಹಿಂಗಾದ್ರೆ ರೈತರ ತಿಪ್ಪ್ ಪಲ್ಲಾ ಕೇಳ್ಬಡ್ದ್ರಿ ನಿಮ್ಮಂತವರ್ಗಾದ್ರೆ ಮನೆ ಕುಂತು ತಿಂದ್ರುನು ಕಡಿಮೆ ಆಗಲ್ದರಿ ರೊಕ್ಕ ನೀವ್
ಹತ್ತ ಲಕ್ಷ ಲೋನ್ ಆಯಾಬಿಟ್ಟಿದೆ ಎಲ್ಲಾ ನಮ್ಮ ಬೆಳೆಗಳೆಲ್ಲ ಹಾಳಾಗಿ
ಹಲವಾರು ಏಳ ಎಂಟ ಲಕ್ಷ ರೂಪಾಯಿ ಲಾಸ್ ಆಗಿದೆ ನಾವು ಕೂಡ ಲೋನ್ ತಗೊಂಡಿದ್ದ ದ್ವಿ ಬ್ಯಾಂಕ್ ಕಡೆಯಿಂದ ಆಮೇಲೆ ನಾವು ಸ್ವಲ್ಪ ಸ್ವಲ್ಪನೆೇ ತೀರ್ಸಿವಿ. ಸಣ್ಣವ್ರಿದ್ದ ನಾವು ತುಂಬಾ ಕಷ್ ಇಷ್ಟಪಟ್ಟಿ ಗೊತ್ತಾ ನಮ್ದು ಅವಾಗ ನಮ್ದು ಹೊಲ ಅಂತ ಏನ ಇದ್ದಿದಿಲ್ಲ. ಬೇರೆಯವರ ಹೊಲ್ದಾಗ ಹೋಗಿ ದುಡುದು ಅಲ್ಲಿಂದ ಸ್ವಲ್ಪ ಸ್ವಲ್ಪನೆೇ ಸ್ವಲ್ಪ ಸ್ವಲ್ಪನೆೇ ಎಲ್ಲಾ ಹಾ ಮಗಳನ್ನು ಕೂಡ ಹಾಕಿ ಅದರಿಂದ ನಾವು ಒಂದ ಎಂಬ ಹತ್ತರಷ್ಟು ಹೊಲಗಳನ್ನು ಖರೀದಿಸಿ ಮತ್ತೆ ಅದನ್ನು ಮಾರಿದ್ದೇವೆ ಗೊತ್ತಾ. ಆದರಿಂದ ನಾವು ಬೆಳೆದು ಬೆಳೆದು ಗೌಡ್ರಾಗಿ ಊರಾಗ ನಮವಂತ ಒಂದು ಮರ್ಯಾದೆ ಇದೆ. ಆ ಮರ್ಯಾದೆಯನ್ನು ಕಾಪಾಡ್ಕೊಳ್ಬೇಕು. ಅದಕ್ಕೆ ಈಗ ನೋಡಿದ್ರೆ ಮಳೆ ಬರ್ತಾ ಇಲ್ಲ ಬೆಳೆ ಬೇರೆ ಕೈಯಗ ಬರ್ತಾ ಇಲ್ಲ. ಬೆಳೆಗಳು ಲಾಸ್ ಆದ್ರ ನಮಗೆ ಕೋಟಿ ರೂಪಾಯಿ ಅಂತೆ ಲಾಸ್ ಆಗುತ್ತೆ ಅದರಿಂದ ನಮಗೆ ಏನ್ ಮಾಡ್ಬೇಕಂತ ಗೊತ್ತಾಗೋಲ್ ಅದಕ್ಕೆ ನಿಮ್ಗ ಫೋನ್ ಹಚ್ಚಿವಿ ಬೆಳೆ ಗಿಡ ಹೆಂಗ ಐತಿ ನಿಮ್ ಸೈಡ್ ಅಂತೇಳಿ ಕೇಳಾಕ
ಆದ್ರೆ ಇವಾಗ ನೀವ ಅಷ್ಟ ಹೊಲ ಐತಲ್ಲಾ. ನೀವು ಹೆಂಗಂದ್ರೆ ನೀವು ಅರವತ್ತು ಎಕರೆ ಐತಂದ್ರ ನೀವು ಒಂದು ಹತ್ತು ಎಕರೆ ಭತ್ತಾಕ್ಬೇಕು ಒಂದ ಹತ್ ತೆಕ್ರೆ ಮೆಣ್ಸಿನಕಾಯಿ ಹಾಕಬೇಕು ಒಂದ ಹತ್ತು ಎಕರೆ ತೊಗರಿ ಆಗಬೇಕು ಹಂಗೆ ಬೇರೆ ಬೇರೆ ವಿಧಿ ವಿವಿಧ ಪ್ರಕಾರದಲ್ಲಿ ನೀವು ಬಳೆಗಕಿ ಬೆಳಸಿದರೆ ನೀವು ತುಂಬ ಲಾಭಗಳಿರುತ್ತೆ. ಅದಕ್ಕ ಮೊದಲು ನೀವು ಸಾಯಿಲ್ ಅದು ಮಣ್ಣಿನ ಪಲಂ ಫಲವತ್ತತೆ ಕಡಿಮೆ ಆಗಿರ್ತದ ಅದಕ್ಕ ನೀವು ಮೊದಲು ಮಣ್ಣಿನ ಫಲವತ್ತತೆ ಪರೀಕ್ಷೆ ಮಾಡಿಸ ಬೇಕು ನಿಮ್ಮ ಸನಿಪಲ್ಲಿರುವ ಯಾವುದೇ ಮಣ್ಣಿನ ಫಲವತೆ ಕಣಿಡೋ ಕೇಂದ್ರ ಅಲ್ಲಿ ಹೋಗಿ ನೀವು ಮೊದಲು ಮಣ್ಣಿನ ಪರಂ ಫಲವತ್ತತೆ
ಅಲ್ರೀ ನಮ್ಮ ಹೊಲ್ದಾಗ ಅರವತ್ತ ಎಕ್ರದಾಗ ಆರ್ ಟೈಪ್ ಆದ ತಳಿಗಳನ್ನು ಬತ್ತದ ತಳಿಗಳನ್ನು ಹಾಕಿದ್ದೇವ. ಅದರಿಂದ ನಮಗೆ ಬಹಳ ಹಾನಿ ಆಗಿದೆ ರಾತ್ರಿ ವೇಳೆ ಕೀಟ ಓ ಹುಳಗಳು ನಮ್ಮ ಬತ್ತ ತ್ವವನ್ನು ತಿಂತಾ ಇದೆ ಅದರಿಂದ ಸರಿಯಾದ ಭತ್ತ ಬರ್ತ ತ್ತಾ ಇಲ್ಲ ನಮಗೆ ಅದರಿಂದ ಅದಕ್ಕೆ ನಿಮ್ಗೆ ಕೇಳ್ತಾ ಇದ್ದೀನಿ ಯಾವ್ದು ವಿಷಕಾರಿ ಸಿಂಪಡಿಗೆ ಮಾಡಬೇಕು ಅಂತ ಕೇಳ್ತಾ ಇದ್ದನಿ ಅದಕ್ಕೆ
ನೋಡ್ರಿ ನೀವು ಅವು ಅಂಗಡಿಯಲ್ಲಿ ಸಿಗ ಸಿಗುವ
ಅವು ಕೀಟನಾಶಗಳು ಹಾಕಿದರೆ ನಿಮ್ಮ ಬೆಳೆಗೆ ಹಾನಿಯಗತ್ತೆ. ಅದಕ್ಕೆ ನೀವು ಇವು ಅಗ್ರಿಕಲ್ಚರ್ ಕಾಲೇಜ್ ಇರ್ತವಲ್ಲರೀ ಅಲ್ಲಿ ಹೋಗಿದರೆ ಅವರು ಇವು ಬೀಜಗಳಿಂದ ಉಪ್ಪಾದನೆ ಮಾಡಿರ್ತಾರೆ ಅವು ಕೀಟನಾಶನೆಗಳು ಬೀಜ ಉತ್ಪಾದನೆ ಮಾಡಿರತ್ತಾರ ಔಟ್ರನ ನೀವು ವಾಕಿ ಕಿದ್ರ ಅದು ನೀವು ಉಳ ದಾಮಿ ಏನೇನು ಇ ತರಿ ನೋಡ್ರಿ ಕೀಟನಾಶಕಗಳು ಅವೆಲ್ಲ ನಾಶ
ನಾನು ನನ್ನ ಮಗಗ್ರೀ ಈಗ ಅವನು ಕೂಡ ಅಗ್ರಿಕಲ್ಚರ್ ಮಾಡಕತ್ತಾರ ಅವ ಇನ್ ಸೆಟ್ ಇಡ್ರಿ ಅದ್ ಇಡ್ರಿ ಇದ ಇಡ್ರಿ ಅಂತ ಹೇಳಿ ಕಲ್ಸ್ಯಾರ್ರಿ. ಅವನಗ ಒಂದ ಐವತ್ತ ಹುಳ ಇಡ್ಬೇಕ. ಕ್ರಿ ಅದಕ್ ಸಂಬಂಧ ಏನ್ ಮಾಡ್ಬೇಕ ಮಾಡ ನಿಮ್ಗ ಹೇಳ್ತಾರೇನ್ರೀ ಐವತ್ತ ಹುಳ ಇಡ್ರಿ ಅಪ್ಪ ಹುಳ ಇಡ್ರಿ ಅಂತೇಳಿ.
ನಮ್ಗ ನೈತ್ರಿ ನಲ್ವತ ನಮ್ಗ ನಲ್ವತ್ ಹಡ ನಲ್ವತ್ತು ಹುಳ ಹಿಡ ಅಂತ ಹೇಳ್ಯಾರ. ನೀವು ಹೆಂಗಂದ್ರೆ ನೀವು ರಾತ್ರಿ ಸಮಯದಲ್ಲಿ ಬೆಳಕು ಲೈಟ್ ಹಾಕ ಕೆಂದು ನಿಮ್ಮ ಗದ್ದೆಯಲ್ಲಿ ಹೋಗಿದರೆ ನಿಮ್ಗ ಐವತ್ತಕ ಅರವತ್ತ ಎಪ್ಪತ್ತ ನೂರು ಹುಳಗಳು ಸಿಗುತ್ತವೆ ಅವು ನೀವು ಸಾಯಂಕಾಲ ಸಂಜೆ ಸಮಯದಲ್ಲಿ ಅಥವಾ ಕತ್ತಲಾಗುವ ಸಮಯದಲ್ಲಿ ನೀವು ಹೊರಗ ಹೋಗಿದರೆ ಅದೇ ನಿಮ್ಮ ಹೊಲ್ದಲ್ಲಿ ಅವ ಅರಾಮ್ ಸಿಗತ ನೋಡ್ರರಿ ನನ್ ಹೊತ್ತ ಹಾಕ ಎಲ್ಲ ಸಿಗತ ಎಷ್ಟ ಬೇಕಷ್ಟಳ ಸಿಗತಾವ್ರೀ.
ಈ ಕಡೇ ನಮ್ ಸೈಡ್ ಅಂತೂ ಬಾಳ ಜಾತ್ರೆ ಐತ್ ನೋಡ್ರಿ ಬರ್ತಿರೆನ್ರಿ ನಮ್ದು ನಾವೇ ನಡ್ಸಕತ್ರಿ ನೋಡ್ರಿ ಊರಾಗ
ಅದೇ ಯಾವಾಗ ಐತಿ ಎದುರುದು ಜಾತ್ರೆ ಹೆಂಗ
ಅದು ನಮ್ದ್ ಇಲ್ಲಿ ಹನುಮಾನ್ ದೇವ್ರ ಐತ್ರಿ ಅದುಕ್ಕ ಜಾತ್ರೆ ನಡೆಸಿವಿ ಹಾ ಇಲ್ಲಿ ನೋಡ್ರೆ ಕನಿಷ್ ಷ್ಟ ಒಂದ ಏಳ್ರಿಂದ ಎಂಟ ಲಕ್ಷ ಜನ ಬರ್ತಾರೆ ನಾವೆ ನಡಸ್ತಿವ್ರೀ ಜಾತ್ ಊರಾಗ ಊರಾಗ ಗೌಡ್ರ ಜಾತ್ರೆ ಅಂದ್ರೆ ದೇವ್ರ ಜಾತ್ರೆ ಇದ್ದಂಗ್ರೀ ಅದು ಊಟ್ ಎಲ್ಲಾ ಬ್ಯಾಟಿ ಗೀಟಿ ಮಸ್ತ್ ಮಾಡ್ತಿವ್ರಿ ಒಂದ್ ಐವತ್ತು ಕುರಿ ಕುಯ್ತುವ್ರಿ ಎಲ್ಲಾ ಮಾಡ್ತಿವಿ ಕೊಣ ಕ ಕೊಣ ಕಟ್ ಮಾಡ್ತಿವಿ ಎಲ್ಲಾ ಮಾಡ್ತಿವಿ ಮಸ್ತ್ ಊಟ ಮಾಡ್ಬೋದ್ರಿ ದನಲ್ರಿ ಕೊಣಷ್ಟೇ ದೇವ್ರ ಕೊಡ್ತ ವ್ರಿ ಹುಡ್ಕಿದೆಲ್ಲ ಕುರಿ ಗಿರಿಕುಯ್ತವ್ರಿ ಟಗ್ರ್ ಮರಿರಿ ಆ ಟಗರ್ ಮರಿನ ದೇವ್ರಿಗೆ ಅಂತಾನ ಬಿಟ್ಟಿರ್ತಿವ್ರೀ ಐದೈದ್ ವರ್ಷ ಅಂತ ದೊಡ್ದೊಡ್ಡ ಟಗ್ರ್ ಕುಯ್ತಿವ್ರಿ ನ್ಯೂ ಹಾ ಟಗರ್ಗಿಗರ್ ತಿಂತೀರಿಲ್ರಿ ನೀವು
ನಾವು ತಿಂದ್ರೆ ಟಗ್ರ್ ತಿಂದೀವಿ ಓತ್ ಮರಿ ತಿಂತೀವಿ ಇದೂ ಏನಾದು ಕೋಳಿ ತಿಂತೀವಿ ಮೀನಾ
ಅರೇ ಕೋಳಿ ಅಂತ ಕೇಳ್ಬಾಡ್ರಿ ನಾಮೂರಾಗ ಕೋಳಿದ ಬಾಡೂಟಾನೇ ನಡೆಸ್ಬಿಡ್ತೆವ್ರಿ ಅಂತ ಪರಿ ಊಟ ಮಾಡಿಸ್ತಿವಿ ನೀವೇನ್ ತಲಿಕೆಡಸಂಬಿಡ್ರಿ ನಿಮ್ದ ಸ್ನೇಹಿತ್ರು ಜೊತೆ ಬಂದ್ಬಿಡ್ರಿ ಫುಲ್ ಇದು ಮಾಡ್ತಿವ್ರಿ
ಹಾ ರೀ ನೋಡಮ್ ತಗಾರಿ ನೀ ಯಾವಾಗ ಯಾವಾಗ ಐತರಿ ಅದು ನೀವು
ನಮ್ ಕಡೇ ಈ ಇನ್ನಾ ಒಂದು ಮು ತಿಂಗ್ಳುದಾಗೆ ಇದೆ ರಿ ನಾವೆಲ್ಲಾ ಇಲ್ಲಿ ಎಲ್ಲಾ ಜಾತ್ರೆಗೆ ಪ್ರಿಪರೇಷನ್ ಮಾಡಕತ್ತಿವಿ
ಆ ಹಾ
ಹ್ಮೂ
ಹ್ಮಾ ಆಯ್ತ್ ತಗೋರಿ ನೀವು ನಾವ್ ಹೋಬೇಕು ಕಾಳಿ ಇರ್ಬೇಕಲ್ರಿ ನಾವು ಖಾಲಿ ಇದ್ದಾಗ ನಾವು ನಿಮ್ಗ ಮತ್ತ್
ಇಲ್ರಿ ನಿಮ್ ನೀವ ಎಲ್ಲಅದಿರ ಅಂತೇಳ್ರಿ ನಮ್ದು ಕಾರ್ ಕಳ್ಸುತೀನ್ರಿ ನಮ್ದು ಏಳು ಇನೋವಾ ಸೈಜೊ ಇದೆ ನಿಮ್ಗ ಒಂದು ಕಾರ್ ಕಳ್ಸುಬಿಡ್ತನ್ರಿ ನಿಮಗೋಸ್
ಅಲ್ಲರೀ ನೀವ್ ಕಳುಸ್ತಿರ ಬಿಡ್ರಿ ನಮ್ಗ ಇವಾಗ ಕಾಲೇಜ್ ಇರ್ತವಲ್ಲ ಕಾಲೇಜ್ಗೆ ಹೋಗ್ಬೇಕೂ ಪರೀಕ್ಷೆ ಬರಿಬೇಕು ಮತ್ ಅವಾಗ ರಜೆಗಳಿದ್ರೆ ಅವಾಗ ಬರಕಾತ್ರಿ ಇಲ್ಲಾಂದ್ರೆ ರಜೆಗಳಿಲ್ಲ ಅಂದ್ರೆ ಬರಕ್ ಬರಕ್ಕ ಆಗಲ್ಲ
ಹ ಹಾ ಹಂಗೆ ಹಂಗೆ
ಹಾ ಅದಿಕ್ಕೆ ಇನ್ನೊಂದ್ ತಿ
ನಿಮ್ದೂ ಡೀನ್ ಗಳ ಯಾರಾದ್ರೂ ಹೇಳ್ರಿ ನಾನೆಲ್ಲಾ ಮಾತ್ ತಾಡಿ ನಿಮ್ಗೆ ಎಲ್ಲಾ ಕಳಸ್ತೀನಅಂತ ನಿಮ್ಮ ಪ್ರಾಂಶುಪಾಲರ್ ಯಾರದಾರ ಅವೆಲ್ಲಾ ಹೇಳುಬಿಡ್ರಿ
ಹ ಆಯ್ತ್ ತಗೋರಿ ನಾವೂ ನಾವ್ ಮಾಡ್ತಿ ತಗೋರಿ ಆಮಾಗ ಎಲ್ಲಾ ಕೇಳ್ತವ್ ತಗೋರಿ ನೀವು ಹಬ್ಬ ಅ ಅದ ಯಾವಾಗ ಇರುತ್ತೊ ಫೋನ್ ಹಚ್ಚಿ ಆ ದಿನ ಫೋನ್ ಹಚ್ರಿ
ಹಾ ಸರಿರಿ ಆಯ್ತು ಆರಾಮು ಆರಾಮಗಿರ್ರಿ ಇಡ್ಲಾ ರಿ
ಆಯ್ತ್ ಸರಿ ರಿ ಆಯ್ತ್ ತಗೊರಿ
ಹಾ ರಿ ಆಯ್ತ್ ರಿ ಆರಾಮಿರಿ ದೇವ್ರ ನಿಮ್ಗ್ ಆರೋಗ್ಯ ಆಯುಷ್ಯ ಎಲ್ಲ ಕೊಡ್ಲಿ
ಆಯ್ತ್ ತಗೊ ಆಯ್ತ್ ರಿ
ಹಾ ಆಯ್ತ